ಹಲೋ
ಊಟ ಆಯತ್ರಯಾ
ನೋಡಿ ನಿಮ್ದಾಯಾದ್ರಿ
ನಮ್ದಾಗಾದ್ರೆ ನೀರ್ ತುಂಬಕ ಹೋಗಿದ್ದೇವ ನಾವ್ನು
ನೀರಿ ಅವಲ ರೀ ಬೋರ್ಂಗಲ್ದ ಏನು ಬೋರ್ ಎಲ್ಲ ಆಯತರಿ ಏನ್ರಿ ಹೊಳಿ ನೀರರೀ ಏನ್ ಮನ ಮುಂದ್ ನೆಳಾ ಅದೇನ್ರಿ
ಇಲ್ರೀ ನಾನ್ ನಮ್ಮ ಮನಿಂದ ಆದ್ರ ನಳಾ ಅಲ್ಸಿ ಪೈಪ್ ಹಚ್ಚೇನ್ರಿ
ಹಾ ಹಾ ನಿಮ್ ಮನೆಯಿಂದ ಆಗೇನ್ರರಿ
ಆ ನೀವೇನ್ ಮಾಡಕ್ ಕುಂತರಿ
ಹ ರೀ ನಾವು ಈ ಕಡೆ ಹೊರಗಡೆ ಬಂದಿದ್ದೀವಿ ನೋಡ್ರಿ ಮೆಡಿಕಲ್ ಗ ಗೂಳಗಿ ತೋಲಾಗ ಬಂದ್ರ ಹೀ ಸ್ವ ಎಲ್ರಿ ತಲೆ ನೇಸಕ್ ಅಂತ ಅಂದ್ರೀ ನಮ ಟ ಮಾಡಾರ ತಾವಲ ಬಂದಿದ್ದೀರ
ಹೌದ್ರೀ ಮತ್ತೆನ್ ನೋಡದಾವ ಕೆಲ್ಸಾ
ಕೆಲ್ಸ ಏನಲ್ ನೋಡ್ರಿ ಇದೇ ನಾಳಗ್ ಇದಕ್ ಹೋಗದ ಗಳೆ ಹೋಡೆಕ್ ಹೋಗ ಗಳೆ ಹೊಡಕ್ ಹೋಗಬೇಕರಿ.
ಹಾ ಹಾ
ಹ್ಮ್
ಹಾ ನಿಮ್ಮದ್ ಏನ್ ನಡ್ದದ್ರಿ
ಏನಿಲ್ಲ ರೀ ನಾಳೆ ಸೆಪ್ಪಿ ಬರ್ತಾನಂದರ.
ಹ್ಮ ಹ್ಮ್
ಸದಿಗ್ ಹೋತಾರ ಅವ್ರನ ಸ್ವಲ್ಪ ನಾನ್ ಶಾಹಪುರ ಹೋಗ್ಬೇಕ ಸ್ವಲ್ಪ ಕೆಲಸ ಅದ.
ಹ್ಮ ಹ್ಮ್ ಹ್ಮ ಶಾಪುರಕ್ ಶಾಹಪುರಕ ಹೋಟಿರ ನಾಳಿಗಿ
ಹಾರೀ
ಹ್ಮ್ ನಮ್ ದೋಸ್ತರು ಬಂದಾರಲ್ರಿ ಬೆಂಗ್ಳೂರ್ ರ್ಲ ಐಸಿ
ಹಾ ಹಾ
ಅವ್ರನು ನಾಳೆಗೆ ಅದ ಏನ ಕಾರುಣಿ ಹಬ್ಬದ ಸಲಯಕ್ ಏನ ಇದ್ ಮಾಡ್ತಾರತ್ರಿ
ಹಾ ಹಾ
ನಾಳಗ್ ಒಂದ ದಿನ ಬರಲ್ಲಂತತ್ ಹೇಳಾರಂತ್ರಿ ಊರ್ ಮಂದಿನ ಕಟ್ಟಲ್ಂರಿ ಯಾರ
ಹೌದೌದು ರೀ
ತ್ ಹಬ್ಬ ಇದಲ್ರರಿ ನಾಳಗ ಏನ ಕಟ್ಟಲ್ಲತ್ರಿ ಹಬ್ಬ ಸಲ್ಯ
ಹಾ ಹಾ
ಬೆಂಗ್ಳೂರ್ಲಸ ನಮ್ ದೋಸ್ತರು ಬಂದಾರೀ ನಾಳಿಗೆ ಅವ್ರು ಹೋಗ್ತನಿ ಅಂದಾರೀ ಊರಿಗೆ
ಹ್ ಹಾ
ಸಂಜೆ ಮಾದೇ ಬಿಟ್ಟು ಬರ್ಬೇಕ ನಾಲ್ಕೈಐದು ಗಂಟೆಕ
ಮ ಪಾರ್ಟಿ ಮಾಡಮ್ಮ ಅಂತ ಅಂದ್ರ ಅಲ್ರರಿ ಮೊನ್ನೆ
ಅದ ಏನ್ರೀ ಒಂದಕ್ಕ ಒ್ ಹುಡುಗರ್ ಲೆಕ್ಕದಾಗಿಲ್ಲಾ ಏನ್ ಮಾಡ್ಬೇಕು ಏನ್ ಗಿಡ್ಬೇಕು ಅಂದ್ ಗೊತ್ತ
ಅದ ಅಚ್ಚು ತರಿ ಪಾನ ಅಚ್ಚುದರ ಅವರುಣ
ಹ ಏನಂದ್ರ ಯಾರೀ ಸೂರ್ಯಸ್ ತಯಾರ ಆದ್ರ ಶಶಿ ತಾರ ಅಲ್ರರಿ ಶಶಿ ತಯಾರ ಆದ್ರ ಇನ್ನೊಬ್ಬರ್ತಾರ ಅಲ್ರಿ ಹಂಗಾಗಿ ಅದ್ರಾಗ ಮಳೇನ್ ಬರಕ್ ಕುಂತಲ್ರರಿ ಬಿುಟ್ಟ ಬುಟ್ಟ
ಹ್ ಹಾ
ಎಲ್ಲಂತೇಳಿ ಇದ ಮಾಡಕ ಕುಂತಲ್ರಿ ಅದ್ರಾಗ ಅವ್ರ ನಾವು ದೂರ್ ದೂರ ಆಗತಿವ್ರಿ ಅವ್ರ ಮನೆ ಬ್ಯಾರೆ ಕಡೆ ನಮ್ಮ್ ಮನೆ ಬ್ಯಾರೆ ಕಡೆ ಅಂದೇ ಕಡೆ ಇದ್ರೆ ಹೆಂಗ ನ ತ್ರಿ ಫೋನ್ ಹಚ್ಬೇಕ್ರ ಅವ್ರಿಗೆ ನಾವು ಕೆಲ್ಸ ಮ್ಯಾಲಿವ ಅದ್ರ ಮ್ಯಾಲಿವ ಅಂತ ಹೇಳ್ತಾರ
ಹ್ಮ ಹ್ಮ
ಅವ್ರನು ಲೈಟ್ ಫಿಟಿಂಗ್ ಮಾಡಕ್ ಹೋತಾರಲ್ರರಿ ಕರೆಂಟ್ ಇನ್ ಕೆಲ್ಸಕ್
ಹಾ ಹಾ ರೀ ಅದೇ ಅಂದಿದ್ರ್ರ ಅವ್ರು ಬಾಯಿಲ್ ತಮ್ಮ ನಾವು ಬೆಂಗಳೂರಿಗೆ ಹೊಂಟಿವಿ ಅಂತ ಫೋನ್ ಹಚ್ಚಿದ್ರೀ
ಹ ಯಾರ್ ಹಚ್ಚಿದ್ರ ನೀಮ ಫೋನ್
ಒಂದುಸಚ್ದ್ರೀ
ಹಾ ಹಾ ಅವ್ರ ಅಂದ್ರನ್ರಿ
ಬೆಂಗಳೂರು ಹೋಗ್ತೀವಿ ನಾವನ ಮಾಡಣಂಗ ಅಂತ ಅಂದಾರೆ
ನೀವೇನಂದಿರಿ
ಕೇಳ್ರರು ಎಲಸ ಮಂದಿ ಅಂತ ಅಂದಾರ ನಾನ್
ಹಾ
ಹ
ಅದ ಏನ್ ಮಾಡ್ತಿರಿ ಅದೆಲ್ಲಾ ಹೊರಗಡೆ ಎಲ್ಲಾ ಅದು ಚೊಲೋ ಇರಲ್ರಿ ಅದ ಎಲ್ಲ
ಹ್ಮ್ ಹ್ಮ್ ಚಾಪುರ ಬೆಟ್ಟಮ್ಮನ್ ತೋ್ರ ಅಲ್ಲಿ
ನಾ್ ನೀವು ಎಷ್ಟು ಗಂಟೆ ಕೊ
ನಾವವು ಒಂದು ಒಂಬತ್ತು ಗಂಟೆೆಗೆ ಮುೋಗ ಮತೇವ್ರ
ಬೆಳಗ್ಗೆರೆ
ಆ
ಎಲ್ಲಿ ಒಂಬತ್ ಗಂಟೆಕ್ ಹೋಗಿ ಮತ್ತೆ ಬರದ್ರೆ ಒಳ್ಳಿ ನೀವು
ಒಂದ್ ಗಂಟೆ ಒಟ್ಟಿಗೆ ಬರ್ತೇವ್ರಿ
ನಾ ನಾಕಐದ್ ಗಂಟೆಕ್ ಹೋಗ್ಬಕ್ ಮಾಡಿದ್ರ ಅ್ರ ಅವವ್ವ ಅವ್ರಪ್ಪ ಅವರು ಬ್ಯಾಡನ ಕುಂತಾರೀ ನಾಗ ಒಂದ್ಿನ ಹವ ಬೇಡ
ಹ್ಮ ಹ್ಮ್
ಬಾಗ್ಯದ್ ಇವತ್ತು ನಾಳಗ ಒಂದ ದಿನ ಹೋಗಬೇಡ ನಾಡ್ದ ಹೋಗಂತಿರಿ ಕರಿ ಆದದ ನಾಳಗ ಅಂತ ಹೇಳ ನಾಳಗ್ ಮಂಗ್ವಾರ ಆದದ ಕರಿ ಮಾಡಲ್ಲ ಅಂತ ಅರ್ ಜನ ಹೇಳ್ತಾರೀ ನಾಳಗ್ ಕರಿ ಮಾಡ್ತಾರ ಅಂತ ಅದ್ದ ಜನ ಹೇಳ್ತ
ಎ ಮತ್ ನಡ್ದೇವ್ರ ಎಲ್ಲ ಈಗ ಮಂಗ್ವಾರ ಬಂದ್ರ ಮತ್ತತ್ನ್ಾವ್ ಮಾಡ್ತರಿ
ಅದಕ್ಕ ಏನೇನ್ ಮಾತದನ್ರರಿ ಗೊತ್ತಿಲ್ರಿ
ಹ್ಮ್ ಹ್ಮ್ ಮಾದರಿ ಅಂದ್ರೆ ಹಚ್ಬ ಮತ್ತ್ಯಾನ ಬರ್ತೇವ ಅಂತರಿ
ಹೌದ್ರಿ ನಾವವು ನಾಕಕ್ ಐದು ಗಂಟೆಗೋ್ತೀವಿ ನೋಡ್ರಿ ಅವ್ರರಿಬ್ಬ್ರಗ್ ಕರ್ಕೊಂಡ್
ನಾಲ್ಕ್ ಐದು ಗಂಟೆ ಹಕ್ರೆ
ಹ ಏನ ಅವರು ಮನ್ಯಾಗ ಏನ ಅಡಾನ ಕುಂತಾರೀ ಅವ್ರ ಅಣ್ಣೋರ ಅವರು
ರೀಗಿರಿ ಆದ್ರೆ ರೀಗಿರಿ ಮಾಡಿ ಹೋಗನ್ಬೇಕೇಕಲ್ರರಿ
ಅದೇ ಹೇಳಕ ಕುಂತಾರೀ ಅವ್ರನ ಇವರು ನನಗೆ ಹೇಳಿ ಬಂದಾರತ್ರಿ ಎಷ್ಟ ಹತ್ತಿದ್ರರು ನಾವವು ಬರ್ತೀವ ಅಂತ ಹೇಳಿ
ಹಾ ಹ ಹೌದ್ರಿ
ಕಂಪನಿ ಆಗ ಇರ್ತೀ ಇವರು ಸೈಲೆನ್ಸ್ ಸ ಕಾರ್ ಇನ್ ಸೈಲೆನ್ಸ್ ರ್ ಮತ್ತ ಅಂದ್ರೆ ಇದ್ರದ್ರೀ
ಅದ
ಟಾಟಾ ಎಸಿದ ಫಿಲ್ಟರ್ ಎಲ್ಲಾ ಆತದ್ರೀ ಅದು ಅಂತ ಕಂಪನಿ ಆಗ ಇರ್ತಾರೀ ಅವರು ನಮ ಓನರ್ ಬಾ ಬಾ ಅಂತ ಹೇಳಿ ಫೋನ್ ಹಚ್ಚ ಕುಂತಾರ ಅಂತ ಹೇಳ ಕುಂತಾರೀ ಅವರು
ಹೌದ್ರೀ ಅದೇಲ್ ನಮ್ ಕಾಕಾರ್ ಓ್ಕಂದಾರೀ ನಾಳೆಗೆ.
ಹಾ ಹಾ ಅವ್ರನು ನಾಳೆಗ ಹೊಂಟ್ರೀ
ಹಾ ನಾ ಒಂಟರಂತ ಅವ
ಹಾ ಹಾ ಮತ್ತೆ ಊಟ ಆಗ್ಯಾದ್ರ ನಿಮ್ದ
ಊಟ ಆ ಹಾಗಾದ ನಮಂದ್ರ
ಹಾ ನಮ್ದನ್ ಆಗ್ಯದ ನೋಡ್ರಿ
ಸ್ವಲ್ಪ ಸಂಜೆ ಶಾಲಿ ಬೇಕದಾಗ ಕೇಳ್ಕೊ ಬರದ ಆದ್ರೆ ಅಲ್ಲಿ ಶಾಪರದಾಗ ನಾಳಿಗೆ
ಯಾರಿಗಿರಿ ಸಾಲಿ
ನಮ್ಮ ಹುಡುಗರುಗರ.
ಹಾ ಹಾ ಆಯ್ತಾಯ್ತು ಕೇಳ್ಕೊಂಡ ಬ್ರಿ ಚಲೋನೇ ಆಗ್ತಲ್ರಿ.
ಅದೇ ಕರ್ಕಂಬಂದಿವ್ರ ಮಜ ನಮ್ಮ್ ಅಣ್ಣಗನ ಆರಾಮ ಇದ್ದಲ್ಲ ಅಲ್ರ. ಇದ್ರ ಬಸಿ ಬ ಬಾರ್ದನ್ರ. ಎಲ್ರೀ ಈಕ ನಮ್ಮ್ ಅಣ ಗಾಡಿ ಬೇಕಾದರಿ ನೀ ಮದ್ದ ಮುಂದ. ಹ್ಮ ಸೈಕಲ್ ಮೋಟರ್ ಆದ್ರ.
ಹಾ ಹಾ ನಿಮ್ದನ್ ಆದ್ರಿ ಒಂದು ಗಾಡಿ. ನಮ್ದನ ಒಂದ್ ಗಾಡಿ ಆದ್ರಿ ಕಖಾಲಿದ್ರ ಅದು ಒಯ್ಬೇಕ. ಕ್ರಿ ಇಲ್ಕ್ಕ ಏನಾದ್ರೆ ಬ್ಯಾರೆ ತಗೊಂಡ ಹೋಗಕ್ರಿ.
ಹೌದ ಅವ್ರ ಎಲ್ಲ ಅನ್ರಿ ಗಾಡಿ ಬನ್ಸನ ಅವ್ರ.
ಅವ್ರ ಗಾಡಿ ಇಲ್ರಿ ಅವರು.
ಹೌದ ಅ ಹೊಸತ್ನ್ ಅಂತ ಅಂದರೀ ಅವ್ರ ಗಾಡಿ.
ದೊಡ್ಡಪ್ಪನ ಮಗಂದ್ರ ಅದ.
ಹೌದ್ರೆ ಆಯ್ತ್ ಆಯ್ತ್.
ಹ ರೀ.
ನಾನ್ ಕೇಳಿದ್ದಾರೀ ಆ ಸಲಗೆ ಕೇಳಿದಾರ ನನ್ಗೆ.
ಎಲ್ರಿೀ ಅವ್ರ ದೊಡಪ್ಪನ ಮಗಂದ್ರೀ ಅದು ಗಾಡಿ.
ಹ್ಮ ಎಳ್ಸ ವರ್ಷ ಐತ್ರಿೀಗ ಕೆಲ್ಸ ಮಾಡಕ್ ಕುಂತರಿ ಬಂಗೂರ್ಗ. ಬಂದಸ.
ಹೌದ್ರಿ ಅವ್ರ್ರೀ ಈಗೊಂದ್ ಎರಡ್ ಮೂರ್ ವರ್ಷ ಐತ್ರಿ ಬಾಳ ಅಂದ್ರ.
ಹ್ಮ್ ಹ್ಮ್ ಹದನ್ರಿೀ. ಎಷ್ಟತಗೋನಂತ ಈಗ ರೊಕ್ಕರಿ.
ರೊಕ್ಕ ನಲ್ವತ್ತೈದ್ ಸಾವಿರ ರೂಪಾಯಿ ತಂದನ ಅಂತ ನೋಡ್ರಿ ಒಂದು ಮೂರ್ ನಾಕ್ ತಿಂಗಳಿಂದ ಬಂದಿದ್ದಾ ರಿ.
ಹಾ ಹಾ.
ಒಂದು ಮತ್ತೆ. ಅವಾಗ ಬಂದು ಹೋಗಿದ್ದಾರೆ ಬಂದು ಹೋದಮೇಲೆ.
ಹ್ಮ್ ಹ್ಮ್.
ಹ್ಮ್ ಅಲ್ವತ್ತಾರ ಸಾವಿರ ಎಟೂ ತಂದಿದ ಅಂತ ಹೇಳಿದ್ದಾ ರಿ.
ಹೌದ್ರೆ ಆಯ್ತಾಯ್ತು.
ಚಲೋ ದುಡಿಯಾಕ ಕುಂತಾನ ರೀ ಅವ್ನ.
ಹ್ಮ್ ಹ್ಮ್ ಮತ್ತೆಲ್ಲ ದುಡದ ಆದಲ್ರ ಮತ್ತೆ ಯಾವಾಗ. ಕಾಲಿ ಹಓದ ಹಓದಿಲ್ರರಿ ಈಗ ದುಡೋದೇ ಆದ್ರಲ್ಲ.
ಮತ್ತತ್ ಏನ್ ಮಾಡ್ತರಿ ಎಲ್ಲ ಟೈಮ್ ಫ್ರೀ ಹಣೆ ಬಾರ.
ಹ್ಮ್ ನಮ ಸಾಲಿ ಹೋದ ಅಂದ್ರ ಯಾಕ ಆಗ್ತತ್ರಿ ದುಡದು
ಮತ್ತೆ ನಾವನ್ ಸಣ್ಣರ್ದಾಗ ಬಿಟ್ಟ ಬಿಟ್ಟಿವವ್ರೀ ಸಾಲಿ ಏನಲ್ ನೋಡ್ರಿ ಈ ಕಡೆ ಗಳೆ ಹೊಡದಕ್ ಹೋಗೋದು. ಡಾಕ್ಟ್ರಿಗೆ ಹೋಗೋದು.
ಹ ರಿ.
ಬರಿ ಇದೇ ಐತ ನೋಡ್ರೀ ನಮ್ದನ.
ಹೌದ ರೀ.
ಹಾ ರೀ ಮತ್ತೆ ನಡದ್ರ ನಿಮ್ ಸಮಾಚಾರ ನಿಮ.
ಏನಲ್ ನಾಳೆ ಅದೇ ಸ್ಯಾಬ್ರ ಕ ಹಬೇಕಕ್ ಅಂತ ಅನ್ ಅಲ್ರಿ ಹೋಗೋಗಿ ಏಟಾಟಿಗೆ ಬ ಬರ್ಬೇಕ್ರೀ ಹ್ಮ್ ನಾಡ್ದ ಗಳ್ಯಾಕ್ ಹೋಗ್ಬ್ರೀ
ಹ್ಮ ಹ್ಮ್ ಹೌದ್ರಿ ಮತ್ತೆ. ನ್ನ ಕಡೆ ಮ ಇಲ್ರರಿ ಇಲ್ಲೇ ಮೆಡಿಕಲ್ ಬೆಲ್ಲಿ ಇವ್ರಿ ಒಂಟ. ಇಟ್ಟಿದ್ದೀವ ರೀ ಆ ಕಡೆ ಈಗ.
ಹ್ಮ ಹಾ.
ಬರ ಬರ ಆಮ.
ಹಾ ರೀ.
ಮತ್ತೆ ಅನ್ನಾಡ್ದವರು ಕೆಲ್ಸ ನೀವು.
ನಮ್ಮ ಏನಲ್ ನೋಡ್ರಿ ಅದೇ ಗಳೆ ಹೊಡಿ. ಗಳೆ ಹೊಡಿಬೇಕಂದ್ರ ನಡಲ್ಲ ಅಂತ ರಿ ನಾಳಿಗಿ
ಹ್ಮ್ ಹ್ಮ್ ಕರಿ ಅದಲ್ರಿ ನಾಳಗ್ ಕಟಲ್ಲನ್ರರಿ
ಹಾ ಎತ್ ಕಟ್ಟಲ್ರಿ ಮತ್ತೆ ನಾ ನಾಕೈದ ದಿನ ಬಟ್ ಎಣ್ಣೆ ಹೊಡಿಬೇಕ್ರಿ
ಎಣ್ಣೆಗ ಬಂದ್ರಾವಿ ಈಗ
ಆಐ ಇನ್ನೊಂದ ನಾಕ ದಿನ ಇಲ್ಲ ಐದ ದಿನ ಬಿಟರ ಅ್ರ ಐತ್ರಿ ಎಣ್ಣಗಿಬರತವರಿ
ಹ್ಮ್ ಹ್ಮ್ ಸುಮ್ ಸಸ್ತೆದ್ದು ಹೊಡಿಬೇಕನ್ ಅಂದ್ರೇನರಿ
ಹಾ ರೀ ಯಾಕಂದ್ರ ಈಗ್ಲ್ಲಸಿ ಹೊಡ್ಕಂತ ಆದದ್ರ ಸದಿ ಬಳಲ್ರರಿ ಬಾಳ
ಹಾ ಹಾ ರೀ
ಅದಕ್ಕೆ ಹೊಡಿಬೇಕಂತ ವಿಚಾರ ಆದ್ರೆ
ಆಯ್ತಾಯ್ತ್ ಅಂದ್ರ ಪಾಡು ನಿಮ ಎಣ್ಣಿಗ್ ಬಂದವಂದ್ರ ಹಾ ಹಲೋರಿ ಕೆಲಸವಲ್ಲತೀರಿ
ನಾ ಮಾ ಅಲೋ ಅಲ ಅನ ಕುಂತೀನಿ ನೀ ಮಾತಾಡವಲ್ರರಿ ಕೇಳತದ್ರಿ ನೀವು ಆ ಕಡೆ ಕಡೆ ಸ್ವಲ್ಪ ತಿರ್ಗಾಡಾಕಂತೀರಿ ಅನ್ರಿ
ಎಲ್ರಿ ಕುಂತೀವ್ರ ನಾವ ಇಕ್ ವರಗ ಹಾ ಕಟ್ಟಿ ಕುಂತವ್ರೀ
ಹಾ ಮುಂಜೆಲ್ಲ ಎಷ್ಟು ಗಂಟೆಗೆದ್ದಾಳ್ತರಿ ಬೆಳಿಗ್ಗೆ
ಇ ಆರಕಾರಿ
ಆರ್ ಗಂಟೆ ಕದ್ದಾಡ್ತರಿ
ಆ
ಆರ್ ಗಂಟೆ ಕದ್ದೆ ಅನ್ ಚಾ ಕುಡ್ದ್ ಬರ್ತೀರಿ ಹೋಗಿ
ಹ್ಮ್ ಚಾಕ್ ಕುಡ್ದ್ ಬಂದ್ ಎಲ್ಲ ಮಾರಿಗ ಇಟ್ತಕಂದ್ರ
ಹಸ್ ನಮಗೆಲ್ಲಾ ಚಾ ಕುಡಿಯದ್ರ ಆಟಲ್ ನೋಡ್ರಿ ನಮ್ಗೆಲ್ಲಾ ಅಲ್ಲ ಹೊಡತದ್ರಿ ಸೈ ಸ್ವೀಟ್ ಆಗಲ್ರರಿ ಸೈಯ ಅಂದ್ರ ಆಗಿ ಬರಲ್ರರಿ
ಹೌದ್ರೀ ನಮ್ಗೆ ಎಲ್ಟ ಚಾ ಬೇಕ್ರಿ ಅದ್ದಾನ ಹಾ ರೀ ಯಾವಾಗನ್ರ ರಟ ನಾಕಕ್ ಗಂಟೆಗೆತ್ ನಾಕಕ್ ಗಂಟೆಗೆಗ್ ಬೇಕ್ರೀ ಮಾರ
ಓ ಆ ಗಂಟೆ ಎದ್ದೇಳ್ತೀರನ್ರರಿ
ಹ್ಮ್ರಿ ಮತ್ತತ್ ಒಂದ್ಸರ್ ನಾಕಕ್ ಗಂಟ ಬಾಸಿ ಗಳಕ್ ಮು್ವಳರರಿ ಮತ್ತತ್ ಮೂರ್ ಕಲ ಹೊವಳರರಿ
ಹಾ ರೀ
ಅದ್ ಆಯ್ತು ಎತ್ ಮೇವ್ ಹಾಕಣ ಮಾರಿ ತಕೊಂಡ್ ಚಾಕ್ ಕುಡ ಬರ್ತವ ರೀ ಪಾಯಿ
ಹೌದ್ರಿ ನೀವೇನ ಒಬ್ಬರೇ ಕುಂತಲ್ರಿ ಅಲ್ಲಿ ಕಟ್ಟಿಗೆ
ಒಬ್ಬರೇರ್ಜ
ಹೌದ್ರೀ
ಹ ಅಡೆ ನವು ನ ಮ್ಣಾರ ಮಕ್ಕ ಕುಂತಾರ ಅಕಡೆ
ಹಾ ಹಾ ಎಲ್ಲಿ ಹೊರಗ ಮಕ್ಕಂತಿರಿ ಅನ್ ಒಳಗ್ ಮನ್ಯಾಗ ಮಕಂತಿರಿ
ಏನ್ೀ ಇಲ್ಲೇ ಟೀನ ಅವ್ರಿ ಅಲ್ಲ ಮಕ್ಕಂತ ಮರ
ಹ್ಮ ಹ್ಮ್ ಹತ್ರಸಾವನ್ರರಿ ನಾ ನೋಡ
ಹ್ಮ್ಮ ಮಳಗ ಬಂತ ಮನ್ಯಾಗ ಬರ್ತ ಕಂಡ
ಹಾ ರೀ ಮಾಡಾ ಹಾಗ್ಯದ್ರೀ ಜಿಗ್ಗಗೆ
ಹ್ಮ್ ಹ್ಮ್
ಏನ್ ಮಾಡ್ತನ್ೀ ಮಳಿ ಬಂದ್ರ ಬಾರಿ ಬೆಸ್ಟ್ ಅದ್ರಿ ಹೇಳಕ್ ಆಗಲ್ರರಿ ಹಂಗ ಹಂಗ
ಅ ನಯತ್ೀ ಮಾಡ ಏಂಗ ಮಾಡ್ದನ್ರೀ ನ
ಹ ಮಳಿ ಬಂದ್ರೆ ಬಾರಿ ಬೆಸ್ಟ್ ಆತವ್ರೀ ಬೆಳಿವು ಎಲ್ಲಾ ಚಂದ ಬರ್ತಾವ್ರೀ ಅದ್ರ ದಾರಿನ ಎಲ್ಲರ ಎಡಕ ಇತಿ ಮ್ಯಲ್ ನೋ ಹಂಗ ಆ್ಯೆ
ಹ್ಮ್ ಹಾ ಹಗೆ ಹಗ
ಹಾ ರೇ ಬಹಳ ಹೈರಾಣಗ್ ಬಿದ್ದದ ರೀ ಕೆಲ್ಸ
ಮತ್ತೆ ನಳ ಅವ್ರ ಕೆಲ್ಸ ನಿಮ್ಮು ಮತ್ತೆ ಅನ್ನಡ್ದ ಅವ್ರ ಕೆಲ್ಸ
ಏನಲ್ರೀ ಸ್ವಲ್ಪ್ ಗುಲ್ಬರ್ಕೋಯ್ ಬರೋದಾದ್ರೆ ಕೆಲ್ಸ ಅದ
ಹ್ಮ ಹ್ಮ ಯಾಕ್ರೀ
್ರ
ಯಾಕ್ರ
ಅ ತಂಗಿ ಮಗನಿಗೆ ಸ್ವಲ್ಪ ಅದು ಇದು ಹಾಗಾದ್ರೆ ಎಂತಲ್ಲಿ ಅಣಬಲ್ಲಿ ತದನಮ್ಮನ ಅದು ಮಲಂ ಕೊಡ್ತಾರೀ ಅಲ್ಲೇ ಗುಲ್ಬರ್ದಾಗ
ಹ್ಮ್ ಹ್ಮ್ ಇಲ್ಲಾರ್ರ ಅಲ್ಲಾರ್ರ ಅವ್ರ
ಯಾರ ಒಬ್ಬತ್ತ ಇಲ್ಲಯ ಅನ್ರಿ ಸಾಲಿ ಹದಾಗ ಬಿಿಟ್ಟಾರ ನಮ್ಮ್ ಮಾವಾರ
ಹ್ಮ್ ಹ್ಮ್ ಮತ್ತಗ ಅಂಗದಟ ರೀ
ಕಮ್ಮಿ ಆಗಾದ್ರೆ ಎಲ್ಲಾ ಪೂರ ಇನ್ನೊಂದಂದು ಮಲ ಬರ್ದ್ ಕೊಡತ ನಂದ್ರ ನೋಡ್ಬೇಕೀ
ಹೌದ್ರ ಆಯ್ತ ಆಾಯ್ತು ಆರಾಮ
ಮನೆ ಕಟ್ಗಂಟಿವವ್ರೀ ಆಮೇಲ್ ಅಸ್ತಿತ್ವ್ರೀ
ಹಾ ಹಾ ಅಷ್ಟೆ ಮಾಡ್ರಿ ಸರಿ ನಬ್ರಿ